ಬಾಳ ದಿನಕ್ ಬಡಕ್ನ್ ನನ್ಸ್ಕೊಂಡ ಬಿಟ್ಟಿದ್ದಲ್ಲ
ಏನಿಲ್ಲ ಪಾ ಹಂಗೆ ಆಚ್ಚಿದೆ ಸುಮ್ನೆ
ಏನ ನೋಡು ಈವಾಗ ಜಸ್ಟ್ ನಷ್ಟ ಐತಿ ನಷ್ಟ ಮಾಡಿ ಬಂದ ಕುಂತೀನಿ ಮನೆ ಕೆಲ್ಸ ಅದಾವ
ಊರಿಗೆ ಹೋಗಿದೇನ
ಹ್ಮ್ ಮೊನ್ನೆ ಬಂದೆ ಸ್ವಲ್ಪ ಮತ್ತೆ ಎಕ್ಸಾಮ್ ರಜೆ ಇದ್ವಲ್ಲಾ
ಹ್ಮ್ ಹ್ಮ್
ಮನ್ಯಾಗ ಅಮ್ಮನ ಒಬ್ರೇ ಆತರ ಅಂತೇಳಿ ಬಂದಿದ್ದ ಸ್ವಪ್ಪ ಏನಾದ್ರ ತರಬೇಕಲ್ಲ
ಹೌದ
ಹ್ಮ್ ನಷ್ಟ ಆಯ್ದ ನೋಡು ನಿಮ್ಮದು
ಅಂದ್ರೆ ಈಗ ಜಸ್ಟ್ ಆಗ್ಯಾದ ಹಾಸ್ಟೆಲ್ ಆನ ಅಂತ ಹಚ್ಚಿದ್ದೆ
ಅದೇಲ್ಲ ಇಕ್ಕಡೆ ಊರಿಗೆ ಬಂದಿದ್ದೆ
ಹ್ಮ್ ಹ್ಮ್ ಮತ್ತೆ ಯಾವದ ಎಕ್ಸಾಮ್
ಹ ನಂದು ಆದೀಗ ಹನ್ನೊಂದು ತಾರೀಕು ಒಂದ ಅದ ಹನ್ನೊಂದು ಆಗಣ ಮತ್ತ ಮತ್ತ ಹದಿನೈದು ಕೊಂದು ಅದ ಹದಿನೈದು ಹತೊಂಬತ್ತು ಇಪ್ಪತ್ ನಾಕಕ್ಕೆ ಲಾಸ್ಟ್ ಪೇಪರ್ ನಮ್ದ ನಿಂದ್
ನಂದ್ ಇವತ್ತು ನಾಳೆವತ್ತು ಒಂದು ಹೋಗ್ಬೇಕ ಈಗ
ಹಾ ಹಾ ಹಾ ಹಾ
ಹನ್ನೆರಡು ಹದಿನೇಳು ಇಪತ್ತುನಾಲ್ಕು
ಹೌದನಾ
ಹ್ಮ್
ಇಬ್ರು ಒಟ್ಟಿಗೆ ಮುಗಿತ್ತಂತೆ ಎಕ್ಸಾಮ್ ನಮ್ದು
ನಿನ್ ಲಾಸ್ಟ್ ಪೇಪರ್ ಇಪತ್ತುನಾಲ್ಕು ಅದನ
ಇಪಾತ್ತ್ನಾಲ್ಕಕೆ
ಆಯ್ತು ಇಬ್ಬರು ಒಮ್ಮಳಲಿಗ ಪೇಪರ್ ಮುಗಸ್ಯಂದ ಹೆಗಲಿಗೆ ಬ್ಯಾಗ್ ಹಾಕಕೊಂದು ಹಾಸ್ಟೇಲು ಬಿಟ್ಟುಬಿಡೋಣ ಧನ್ಯವಾದ ಧನ್ಯವಾದ ಹೇಳ್ಬಿಡೋಣ ಹಾಸ್ಟೇಲಿಗೆ ಇಷ್ಟು ದಿನ ಕೂಳ ಹಾಕಿದ ಪುಣ್ಯಾ ಬರ್ಲಪ್ಪಾ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಸ್ವಲ್ಪ ಏನು ಇಂಪ್ರೆಸ್ ಮಾಡಿಕೊಂಡು ಹೋಗಿಬಿದೋಡ್ನ್ ಚಲೋ ಮಾಡ್ರ ಇಷ್ಟ ಬೈದ ಅಲ್ಲಾ ಲಾಸ್ಟಮ ಹೋಗ್ಬಿ
ಎಷ್ಟೇ ಅಂದಲ್ಲ ಅನ್ನ ಹಾಕದ್ ಕೈಯ್ಯದಪ್ಪ ಎಲ್ಲ ಅನ್ಬಾರದಲ್ಲಾ ಎಷ್ಟ ಆಗ್ಲಿ ಅನ್ನದ ಅನ್ನ ಹಾಕಿದ ಕೈ ಅಲ್ಲಾ
ಹ್ಮ್ ಹ್ಮ್ ತಂಗತಿ ಏನ್ ಆಡಾರ ಮತ್ತೆ ಹಾಕಿದಾರ ಹ್ಮ ಹ ಹೊಟ್ಟೆ ತುಂಬಸದು ಸುಮ್ನೆ ಅಲ್ಲಪಾ ಒಂದ ಮಾಡಿಯಕ
ಹ್ಮ್ ಹ್ಮ್ ಹ್ಮಹ್ಮ್
ಹ್ಮ್
ಎಕಡೆ ಓದಕ್ಕೆ ಹೋಗಬೇಕೇನು
ನೋಡ್ಬೆ ನಿನ್ ಯಾವ ಪೀಸ ಕಾಲ ಪೀಸ ಕನ್ಸ್ ಬಿಡ ಅಂತ
ಹೌದ ಹೌದು ನಿನ್ನೆನಕೈತ ನಾ ನೋಡಿದೆ ಮೂರ್ ಸಾವಿದ ಮುನ್ನೂರ ಎಷ್ಟ ತೊಂಬತ್ತೈ ಇದನ ಬುತ್ರ ಅಂತಲ್ ಕಾಫರ್ನ
ಹ್ಮ್ ಮೂರ್ ಸಾವಿರ ಒಂಬೈನೂರ ತೊಂಬತ್ತೈದ್ ಬಿಟ್ರ ಹಂಗ ಹಾಕ್ಬೇಕಲ್ಲಿ
ನೋಡ್ಬೇಕ ಅಷ್ಟೊಂದೇನು ಓದ್ಕೊಂಡಿಲ್ಲ
ಇನ್ನು ಅದಾಮ್ ಏನ್ ಆಗಿದ ಇನ್ನ ಎರಡ್ ತಿಂಗ್ ಟೈಮ್ ಕೊಡ್ತಾಗ ಇಗ ಅವ್ರು ಕೊಟ್ಟ ಪ್ರಕಾರ ಎಷ್ಟು ಎಂಟನ ತಿಂಗದಾಗ ಎಕ್ಸಾಮ್ ಇಡ್ತ ಅಂತಂದಾರ ನಿನ್ನ ನೋಡ ಬಿಟ್ ನೋಡಿದ್ಯಾ
ಹ್ಮ್
ಎಂಟನೇ ತಿಂಗಳುಗಳಂದ್ರೆ ಈಗ ಸ್ವಲ್ಪ್ ಈ ಸತಿ ಹೆಚ್ಚು ಕಡಿಮ ಆದ್ರೆ ಮುಂದ ಒಂದ ತಿಂಗಳದ ಮತ್ತ ಅಲ್ಲಿ ಹ
ಹದ ಕೂಡ ನೀ ಓದಕ್ಕೆನೋ ಬೇರೆ ಕಡೆ ಹೋಗ್ - ಇಲ್ಲೇ ಓದಕ ಅಂಗಂಡ ಮನೆ ತಗೊಂಡ ನಿನ್ಗ ಏನು ಸೌಕ ಕರಿ ಇರ್ಬೇಕದಂಗ ನಿಮಗ ಏನ್ ಕಡಿಮೆ ಆಗಾದಂ
ಸೌಕರ್ ಅಂತಲ್ಲ ಹೊಲ ಮನೆಒಂದ ಸೌಕಾರದ್ದು ಹೊಲಮನೆ ಅವಂತ ಮತ್ತೆ ಹೊಲ ಮನೆ ಮಾಡಪ್ಪಯ ಸಾಕ ಯಾಕೆಓದ್ತಿದೆ ನರು ಮಾಡಿದೆ ಮಾಡಿದ್ ಮಲ್ಯರಗಡೆ ಮಾಡಂದ್ರೆ ಏನ್ ಮಾಡ್ತಾವ ಹ್ಮ್ ನಮಗೆಲ್ಲ ಓ ಓದಕಂತ ಆಸೆ ಅಲ್ಲ
ನಿಮ್ಮ್ ಮನೆ ಹೊಲ ಮನೆ ನಾ ನಮ್ಗ ಹೊಲನೇ ಇರೋಳಣ್ಣ ಅಂತ
ಅಡಿತಪ್ಪಾ ನೀವೇನ್ ಬಿಸ್ನೆಸ್ ಮಾಡ್ತ ರಿ
ಹೌದ್ ಬಿಸ್ನೆಸ್ ಮಾಡ್ತೇವಿಮ್ಮ ಅಪ್ಪ ಗಿಡ ನೆಟ್ಟಂದ ಅಲ್ಲಿ ಮನಿಂದ ತಂದು ಕಿತ್ಕೊಂಡ ಬಂದ್
ನಡಿತು ಪಾ ನಿ ಮನಾರ ದೂರ ಇಲ್ಲಿ ಬೆಂಗಳೂರು ಅಲ್ಲಿ ನೀ ಯಾವ ಸಣ್ಣಗ್ ಒಂದಂದು ಅವನ್ನ ಕಲಸ ಗ್ಯಾರ ಕಟ್ಟ ತರ
ಜೀವನ
ನಾವ ಕ್ವಾಣ ಆಗಿವಿ ಅವನೋನ ಮನಿಗಿ ನಾವು ಇನ್ನೊಬ್ಬರಿಗೆ ಹಚ್ಚೋದು ಬಿಟ್ಟಿ ನಾವಿಂಗ ತಿರಗ್ಯಾಡಕ ತೆಳ್ಳಗ ಅವ ನಾಯಿ ತಿರುಗ್ಯಾಡಿದಂಗ
ಹ್ಮ ಇದು ಹಿತಿಯಾಸ ಓದಬೇಕು ಆನ್ಕಂಡಿದ್ದಲ್ಲ ಏನಾಯ್ತದ
ಅದೇನ ಮಾಡ್ಬೇಕಂತ ಆದ ಮತ್ ಆ ಬುಕಗಿಕ್ಕೆಲ್ಲ ತಗೊಂತ ತರಮನಂತಾ ತಗೊಂಡಿವ ಹಾಸ್ಟೆಲ್ಯಾಗ
ಹಹ
ತಗೊಂಡ್ವಿ ಎಲ್ಲ ಏನ್ ಮಾಡ್ತೇನೆ ಮನ್ಯಾಗ
ಹ ರೀಪ ಎಂದ
ಹ್ಮ್ ಆಲ್ಮೋಸ್ಟ್ ಅಲ್ ಪ್ರಿಪೇರ್ನಷ ಓದದಕ್ಕ
ಹ್ಮ್ ಓಡ್ಬೇಕಲ್ಲಪ ಮತ್ತೆ ಎಂಗಾನಾ ಮಾಡಿ ಬದಕ್ ಅಲ್ಲ ಪ ಮತ್ತೆ
ಹಂಗಲ್ಲ ಇಲ್ಲಿ ಊರಗ ಎನ ತಿಲಕಳತಾರ ಮಂದಿ ಹ ಅಲ್ತೆನ ಹೋಗ್ಯಾನರ ಲಾಸ್ಟೀಗೆ ಹಾಗಲಿಕ್ಕಂದ್ರ ಈ ಅ್ರದ ಏನೊಂಡ ಇಷ್ಟು ವರ್ಷದ ಏ ಮಾಡಿಲ್ಲ ಸುಮ್ಮನೆ ಏನ್ ಮಾಡಿದೆ ಏ ಲಾಸ್ಟ್ ಆಗ ತಿನ್ನಣ ಬುಳ ಮಾಡ್ಯವ ಅ ಕಡೆ ಸುಮ್ಮನೆ ಆಡಾ ಕಾಲದಕ್ಕೆ ಅ ಕಡೆಓದ್ತ ಅಂತ ಹೇಳ್ವ ಕಿಂಗ ತಕತಾರ ಮುಂದೆ
ಮಂದಿ ನು ಒಳ್ಳೇದಾದ್ರರುನು ಮಾತಾಡ್ತಾರ ಕೆಟ್ಟದಾದ್ರು ಮಾತಾಡ್ತಾರ ಮಂದಿ ಬಗ್ಗೆ ಕೆಡ್ಸ ನಾವು ಉ ತರ ಆಕಲ್ಲ ಮಂದ ಏನಾದ ಪುಟ್ಟಬಡ್ಬೇಕಕ್ು
ಪೌರಿ ಎಷ್ಟು ಕ ಆತ ಫೀಲ್ ಆಗ್ತಂತೆ
ಮನೆಯವ್ರೇ ಅನ್ಕಲ್ಲಿ ಅವ್ರು ನಮ್ಮ್ೇಲೆ ಡಿಪೆಂಡ್ ಆಗಿರ್ತಾರ ಮನೆಯವ ಮಂದಿ ಬಗ್ಗೆ ತಲೆ ಕೆಲ್ಸಕಲ್ಲ
ಏ್ ಹಂಗಂತಿಪಾ ಮಂದಿ ಸುದ್ದಿಲ್ಲ ನಮ್ಮ್ ಅದ ನ್ ಅಣತಂಬರ ಅಂತ ಇರ್ತಾರಲ್ಲ ಇರ್ತಲ್ಲ ಅವ್ರರು ಬಾಳಂಗ ನ ಹೊರಿಲ್ಲಾ ಅಂತ ಪರಿನ್ ಇರಲ್ಲಾ ಇವ್ರ ಬಾಳ ಇ ತ್ತು
ಅನಂತಂಬ ಅವ್ರದ ಪೂರ ಅವರು ದೊಡ್ಡ ಮನುಷ್ಯರ ಅವರು ಮದ್ಓದಕ ನ್ ಬೆಂಗ್ೂರು ಹಬ ಕಂಡ ಹೈದರಾಾದ್ ಹಬ್ ಕನ್ಕಂಡೆಲ್ಲಿ ಹಓದಕ್
ಎಲ್ಲಿನ್ ಹೋಗಕತ್ ಮಾಡಿ ಮನಯಾಗ ಮನ ಕ್ದೇಕಗ ಒಂದು ಆರ್ ತಿಂಗದಿಂದ ಆಯ್ಪಾ ಹೋಗ ಹೋಗ ಕುಂತಿಕಂತ ಹೇಳಿದ್ರ
ಏನ ತಾರ್ಣೊಪ್ಪಾರ
ಅಲ್ಪಾ ಹೋಗ್ ಕುಂತೀನ್ಪಾ ನೀವ ಓದ್ನ್ರ ಯಾಕ್ ಮಾಡಡ ಅಲ್ಲಿ
ಹ್ಮ
ಂದರ ಮತ್ತೆ ಇನ್ನೊಂದ್ಸ ಕೇಳ್ಬೇಕು ಮತ್ತ ಈ ಮುಷನ್
ಹೌದಾ ನೀನ್ ಯಕಡೆ ಹೋಗ್ನ್ ಕಂಡು ಹೋದಾಗ
ನಾ ನ ದಡೆಲಿ ಒು ಮನೆ ಪೆಯಪ
ದಲೀವ ಹೂಕನ್ ಕೊಂಡಣ ಯಾರ ಪರಿಚಾರ ರತ ಯಾರ ಪರಿಚರದಾರಾ ಇನ್ನು
ಲ್ಲ ನೋಡ ನಮ್ ದೋಸ್ತ ಅವ್ರಿಗೆ ಹೇಳನಿ ನಾಯಿಗಳ್ ನೋಡ್ಕೊಂಡ್ ತಂದ್ರಾ ಕೇಳ್ತಂದ್ರ
ಹೋಗ್ಬಿಡು ಸ್ವಲ್ಪ ಪರಿಚಯ ಗುರ್ತಿದ್ರ ಮತ್ ಅದೇ ಲೆಕ್ಕ ಬೇರೆ ಅದ್ದಲ್ಲಿ
ಅದೇ ಅದೇ ಸರ್.
ಹ್ಮ್ ಅದೊಂದ್ ಸ್ವಲ್ಪ ಹೆಲ್ಪ್ ಆತ್ ಅಂತ್.
ಹ್ಮ್ ನೋಡುದ್ ಚಂದ ಓದ್ರಿ.
ಪರಿಸ್ಥಿತಿ ಬೇಕಲ್ಲ
ಅದೃಷ್ಟ ಇರಬೇಕಲ್ಲ
ಹ್ಮ್
ಒಂದ್ ಒಂದ್ ಇಷ್ಟ್ ಹುಡುಗ್ರ್ ಅವ ನಮ್ ಹಾಸ್ಟ್ಲಾಗ ಓದರ್ಲೆ ಅಂತ ನಾವ್ ಅಂತೀವಿ ನೀವೇನ್ ದೊಡ್ ಶಾಣೆ ಅದ್ಲೇ ಅಂತ್ ನಮ್ಗಂತಾರ್ ಅವ್ರ್
ಇಬ್ರು ಓದಕ್ಕಾಗಲ್ಲ.
ಅದೇನ ದೊಡ್ಡರ್ ಹೇಳ್ತಾರಲ್ಲ ಅಲ್ಲಾತರಿ ಕಟ್ ಹಲ್ಲಿರಲ್ಲಂತ್ ಕಡ್ಲಿ ಇದ್ದರಿಗೆ ಹಲ್ಲಿರಲ್ಲಂತ್
ಹ್ಮ್
ಇದು ರಿಸಲ್ಟ್ ಎಷ್ಟ್ ದಿನ ಬರಂಗದಾ ಎಷ್ಟು ಒಂದ್ ಆರ್ ತಿಂಗ್ಳು ಒಂದ್ ವರ್ಷ್ ಡಿಗ್ರಿದು ಮಾರ್ಕ್ಸ್ ಕಾರ್ಡ್
ಜೂನ್ ಅನಾ ಜೂನಿಗ್ ಮುಗ್ದ್ರೆ
ಸೆಪ್ಟೆಂಬರ್ ಅಕ್ಟೋಬರ್ ಅಂದ್ರ ಎರ್ಡ್ರಿಂದ ಮೂರ್ ತಿಂಗಳ್
ಯಾಕಿಷ್ಟ್ ಆಡತ್ತಲ್ ಹುಡುಗ್ರ್ ಅವ ಅವು ಹಾಕವ್ ಹಾಕ್ತಿರು
ಹೂ
ಒಪ್ಬೇಕ್ ಅಲ್ಲ ಅವರು ಇತ್ತ ಸರ್ಟಿಫಿಕೇಟ್ ಬೇಕಲ್ಲ.
ಹೋಗ್ಲ ಕರೆಕ್ಟ್ ವರ್ಷ ಮ್ಯಾಲ ಹೋಗಿತ್ತು.
ಎಲ್ಲ ಜಲ್ಲಿ ಬಿಡ್ರಿ ಇಲ್ಲಿ ಹೊರ್ಸು. ಮೂರ್ ತಿಂಗಳದಾಗ ಬಿಟ್ರೆ ಅವ್ರಿಗೆ.
ಏ ನಮ್ ಕ್ಲಾಸ್ ಮೇಟ್ ರಾಜನ. ಮಲ್ಲನಾ ಅವರದು ಒಂದು ವರ್ಷ ಮ್ಯಾಲ ಹೋಗ್ಯಾದ
ಇಲ್ಲಲೆ ಜಲ್ದಿ ಬಿಟ್ರ ಅವ್ರು ಯಾವಾಗ ಮುಗ್ದಾವ ಅವ್ರು ಇವಾಗ ಆಗಸ್ಟ್ ಸೆಪ್ಟೆಂಬರ್ದಾಗ ಮುಗ್ದವು.
ಹೇ ಹೌದ ಹೌದ ಜಲ್ದಿನೆ ಬಿಟ್ಟಾರ ಮಲಣನ ಸ್ವಲ್ಪ್ ಲೇಟ ಆಗಿ ತಕೊಂಡನ್ ಬನ್ ಮಲಣ.
ಇಲ್ಲ ಅವ್ರು ಸ್ವಲ್ಪ ಹಿಂಗ ಕೊರನಾ ಸಲಿಂದ ಹಿಂದ ಮುಂದಾ ಹಚ್ತೇನಂದ ಲೇಟ್ ಆಗ್ಯಾವ ಅವು ಆಕ್ಚಲಿ ಅವ್ ಸಪ್ಟೆಂಬರ್ ದಾಗ ಬಿಟ್ಟಿದ್ರ ಅವಾಗ ಕರದ್ರ ಅದು ಇವ ಅಕ್ಟೋಬರ್ ಕರೆದ ಬಿ ಎರ್ ಸಿ ಇಟ್ಟವರು ಅವರು.
ಹೌದೇನ
ಒಬ್ರು ಒಬ್ರು ಪೇಪರ್ ಬ್ಯಾಕ್ ಆಗಿದ್ದ ಅವ್ರು ಹಂಗ ಹಾಕ್ ಅಂದ್ರ ಹಾಕಲಿಲ್ಲ ಅವ್ರು.
ಹೌದ ಈಸದ ನೀ ಓದಕ್ ಹೋಗ್ತೇನೆ ಇಷ್ಟೇ ಮುಗ್ಸಿ ಕೇಸ್ ಹೋಗ್ತೇನೆ ಬಿ ಎಡ್ ಎಂ ಎ ಏನ ಅಡ್ಮಿಷನ್ ಮಾಡ ಕಾಲೇಜ್.
ಏ ಮಾಡ ಮತ್ತತ್ ಎಕ್ಸಾಮ್ ಬರದಂಗ ಆಗ್ತದ ಆತ ಆಗಲ್ಲ. ಮತ್ತೆ ಮೂರು ತಿಂಗಳು ನಾಲ್ಕು ತಿಂಗಳು ಓಡಿ ಓಡಿ ಬರಬೇಕು ಎಕ್ಸಾಮ್ ಇದಾಗ ಮತ್ತೆ ಬಿ ಎಡ್ ಅಪ್ಲಿಕೇಶನ್ ಬಿ ಎಡ್ ಅಡ್ಮಿಷನ್ ಮಾಡ. ಹೋಗಕ ಆಗದ ಅಲ್ಲ ಇಲ್ಲಿ ಮತ್ತೆ ಇಲ್ಲಿ ಕ್ಲಾಸಿಗ್ ಹೋಗ್ಬೇಕಾ ಅಸೈನ್ ಮೆಂಟ್ ಬರಿಬೇಕ
ಈ ಸರ್ ನಿನ್ ಪ್ರಕಾರ ಎಮ್ ಎ ಚಲೋ ಬಿ ಎಡ್ ಚಲೋ
ಎಂ ಎ ಆದ್ರ ಆ ಕಾಲೇಜ್ ಕೇಳಕ್ ಬರ್ದಾ ಮತ್ತೆ ಇಲ್ಲಪ್ಪಾ ನಮಗ ಬಿ ಎಡ್ ಮಾಡ್ತ ಅಂದ್ರೆ ಅಲ್ಲೇ ವು ಊರಾಗ ಆ ಸ್ಕೂಲ್ ಅಮ್ಮ ಆಲ್ಮೋಸ್ಟ್ ಐ ಸ್ಕೂಲ್ ಹೇಳ್ತಾರ ಹೈಸ್ಕೂಲ್ ಪ್ರೈಮೇರಿಯ ನಡೀತಾವ ಹೈಸ್ಕೂಲ್ ಪ್ರೈಮೇರಿಯ ಒಂದು ಆಪರ್ಚು ಏನ ಅಂದ್ರೆ ಅಲ್ಲಿೇ ಇದ್ದೂರ ಸಿಗ್ತಾವಲ್ಲಾ ಕಿಂಗಾಗಿ ಇಮ್ಮ ಬಿ ಎಡ್ ಮಾಡ್ತಾರ ಜಾಸ್ತಿ
ಮನ್ನೆ ಸರ್ ಬಂದಿರಲ್ಲ ಕಾಲೇಜಿಗೆ ಇಂಟ್ರೊಡಕ್ಷನ್ ಮಾಡಕ್ ಹ
ಹಾ ಹಾ
ಸರ್ ಅದ್ ಎಮ್ ಎ ಮಾಡ ಚೆನ್ನಾಗಿರುತ್ತೆ ಫ್ಯೂಚರ್ ಇದ್ರಾಗ ಅಂತ ಹೇಳಾಕತ್ತೀರ
ಹೂ ಅದೇ ಕಾಲೇಜ್ ಹೇಳ್ಬಹುದು ಹಿಂಗಗೆ ಹೆಂಗ್ ಗೊತ್ತಾ ಅಕಸ್ಮಾತ್ದ ಈ ಸದ್ ನೀನ್ ನೆನ್ನ ಮಾಡಿದೆ ಹಿಸ್ಟ್ರಿ ಎಕಾಡೆಮಿಕ್ ಮಾಡಿದ್ದೇನ ಸಾರಿ ಹಿಸ್ಟರಿ ಆಸನ ಕಾಲೇಜು ಮಾಡಿದೆ ಸ್ವಲ್ ಕ ಆಡದಾನ ಹ್ಮ್ ಹ್ಮ್ ಆತ್್ಮ ಕಾರ್ಡ ಹೆಂಗ ಪ ಕರಡ ಸಬ್ಜೆಕ್ಟ್ರಾಫ ಕ ಮಾಡೆ ಯ ಅಕಸ್ಮತ್ ನೀವೇನ ಕಾಲೇಜ್ಕ್ ವ ಅಂದ್ರ ಪಾಠದ
ಅಂದ್ರ ಡಿಗ್ರ ಆಗ ಯಾವ ಸಬ್ಜೆಕ್ಟ್ ತಗೊಂಡಿರ್ತಿ ಎ ಎ ಮಾಡಿದ್ರ ಕನ್ನಾವ ಈ ಹಂಗಾದ್ರೂಚ್ಚಿ ಗತ್ತಲ್ಲ ಒಂದು
ಹ್ಮ ಅಜ್ಜನಾಗೇನ್ ಇಷ್ಟ್ರೀ ಆಸ ಕಣ ಚೊಲೋ ಎಲ್ಲ ಹ್ಮ್ ಅದೆಲ್ಲ ಎಲ್ಲ ಕ್ಲಾಸ್ ಹಬೇಕದ ಫಸ್ಟ ಪಿಯುಸಿ ಮ್ಮೆಲಕ್ ಮಾಡ್ದೆ
ಆಕ್ಚುಲಿ ನಿಜವಾಗಲೂ ನನಗೆ ಗೊತ್ತೇ ಇರ್ಲಿಲ್ಲ ನಂಗ್ ಗೊತ್ತೇ ಇರ್ಲಿಲ್ಲ ಇದು
ಇಲ್ಲ ಮೇನ್ಸ ಮುಂದೆ ನೀ ಎಲ್ಲಿ ಟೀಚರ್ಂಗ ಹೋದ್ರೆಡ ಆಡ್ಮ್ಯಾಗ ಇಲ್ಲ ಅವ್ ಮುಂದ ಟೀಚರ್ ಪೋಸ್ಟ್ ಬರಿತ ಅಂದ್ರ
ಹ್ಮ್
ತಾವಗ ಅದ್ರ ಮ್ಯಾಗ ಮುಂದ್ ಪೋಸ್ಟ್ ಆದ್ರ ನನ್ಗ
ಹೌದಾ
ಅ ಸೇಟ್ ಮ
ಅದ್ರೆ ಶ್ರೀ ಕನ್ನಡ ಎರಡುನು ಈಜಿನೆ ಇದೆ ಬಿಡು, ಆರಾಮಾಗಿ ಹೇಳ್ಬೋದ ಅದನೆ ಪ್ರಾಬ್ಲಮ್ ಇಲ್ಲ ಬಟ್, ಎಫ್ ಬಿ ಎ ದಾಗ ಮಾಡಿದ್ವ ಡಿಗ್ರಿ ಮಾಡಿದ್ವ ಎಮ್ ಎ ದಾಗ ಮಾಡ ಅಂದ್ರೆ ಇದಕ್ ಗೊತ್ತಿರ್ಲಿಲ್ಲ ನನ್ಗ.
ಇಲ್ಲ ಅವನೇ ಮಾಡ್ಬೇಕು.
ಹೌದಾ
ಹ್ಮ್ ನೋಡರ. ಮಾಡದ ಮಾಡ ನಿಮ್ ದೇನು ಕೆಲಸ ಮಾಡ್ದಂಗೆ ಮಾಡಕ್ ಡೈರೆಕ್ಟ್ ಮಾಡತ ಡರೆಕ್ಟ್ ಮಾಡ.
ಬಿಡ ನಮ್ದ ಎಮ್ ಎ ಎಮ್ ಎ ನಡೀತತ್ ನಮ್ಗೇನ್ ಬಿ ಎಡ್ ಮಾಡಲ್ಲ, ಮಾಡಿದ್ರೆ ಎಮ್ ಎ ನೆ ಮಾಡ್ತೀನಿ.
ಇ ನ ನಮ್ ಕಾಲೇಜ್ನಾಗ ಒಂದಿಲ್ಲ ಹೆಮ್ಮೆ ಹೆಮ್ಮೆ ಆದ. ಅದ್ರಲ್ಲಿ ನಮ್ ಸಬ್ಜೆಕ್ಟ ಇಲ್ಲ ಬರ ಸೋಸಿಲಾಲಾಜಿ ಅಟೆ ಆದಂತೆ.
ಹೌದಾ.
ಹ್ಮ್ ಎಕ ಅದನ್ನೇ ಮಾಡಕ್ಕೆ ಹೇಳ್ದೆ ರಿ.
ನೋಡಮ್ಮ ಅ ಕಡೆ ಯಕಡೆನ ದುಡಕೋಲಾರ ಮಾಡಿದ್ರ ಆಯ್ತಾಕಡೆ.
ಏ ಕಡೆ ಅಲ್ಲೇಮ್ಮ ಒಬ್ಬ ಸೈಡ್ಡೆ ಕಡೆ ಮಾಡ ಪೀಸನ.
ಹ್ಮ್
ಅಲ್ಲೇ ಮಾಡಿಬೇಡ ಮತ್ತೆ ಆಡೆ ಅಲ್ಲೇ ಮಾಡಿ ಅಲ್ಲೇ ಇಲ್ಲಡೆ ಅಲ್ಲೇ ಮಾಡ ಅಲ್ಲ ಬೆಂಗಗಳೂದ್ರ ಯ ಕಲಿಯಕ್ದ್ರಡ ಇ ಈಜಿ ಆತ ಸಮೀಪ.
ಅದೇ ಕಡೆ ಸಿಟಿ ಕಡೆ ನ ಸ್ವಪ್ ನಮ್ ಬಿ ಕಡೆ ಆ ಕಡೆ ಸ್ವಪ ಕೂಡ ಸ್ಪೆಟ್ ಆಗ್ಲಿ.
ಹ್ಮ್
ಆ ಕಡೆ ಹೋಗ್ಬೇಕ ಅಂತ ಅನ್ಕೊಂಡಿನಿ.
ಹ್ಮ್ ಹ್ಮ್
ಹ್ಮ್ ನೀನ್ ಚೆನ್ನ್ ಒದು ಮನಗೇನ್ ಹೋಗ್ತೇ ಎಕ್ಸಾಮ್ ಮುಗ್ದನೇ ಹಂಗೆ ಡೈರೆಕ್ಟ್ ಬೇರೆ ಆ ಕಡೆ ಹೋಗಕ್ಕೆ.
ಓ ಮನಗ್ ಮತ್ ಪೂರ್ತಿ ಈ ಅದ್ರಾಗ ಐದು ವರ್ಷ ಇಲ್ಲೇ ಹಾಸ್ಟೆಲ್ ಅಲ್ಲೇ ಇವಿ ಜಾಸ್ತಿ ನೋಡಿದ ಇಲ್ಲ ಆಕಡೆ ನೋಡ್ಲಕ್ಕ ಅಂದ್ರೆ ಮಗನ್ ಇಲ್ಲಯ ಯಡ ನೋಗ ಕೊಡಿ ಇಲ್ಲಿ ಫಾರ್ಂಗಿರ್ ಕಲ್ಸಿದಂತ
ಹಾ ಅದ ಬರಬರ ಆಯ್ತ್ ಬಿಡು.
ಮೂರ ಮುಂದ್ ಬಂದಲ್ಲಾ.
ಹಾ ಬಂದುದು ಬಂದ.
ಹ್ಮ್ ಅದೇ ಮೂ ಮುಗಿಸ್ಕೊಂಡು ಒಂದ್ ಎರಡು ದಿನ ಇದ್ ಮನೆಲ್ಲಿ ಎಲ್ಲ ಹೇಳಿ.
ಸರಿ ತಗೋಪ್ಪಾ ಬಸ್ಸ ಅಮ್ಮ ಕರೆಗತ್ತಾರ ಸ್ವಲ್ಪ್ ಹೋಗ್ ಬಾ ಮತ್ತೇವಿ ಯಾವಾಗನ್ ಕಾಲ್ ಮಾಡ್ತೀನಿ ಯಾವಾಗಾರ ಫ್ರೀ ಇದಾಗ.
ಹ್ಮ್ ಹ್ಮ್ ಸರಿ ಸರಿ ತಗೋ ಹ್ಮ್ ಸರಿ ನೀ ಆರಾಮಾ. ಹ್ಮ್ ಸರಿ ಹಚ್ಚು ಮತ್ತೇಯಾವಾಗಾನ ಹ್ಮ್ ಸರಿ ಇಡು
ಸರಿ
ಹ್ಮ್ ಹೇಯ್ ಡುಮ್ಮಿ